ಉನ್ನಡಿ ಉನ್ನಡಿ ಉನ್ನಡಿ ಉನ್ನಡಿ ಒನ್ನಡಿ ಒನ್ನಡಿ
ಇ
ಹಲೋ
ನಳ
ಅವ್ರ ದೋಸ್ ಪಜ್ಯಾ ಅದಾ ನಿಮ್ಮ ಸಂದದ
ಎ ಇಲ್ಲ ಹಾಗೆ ರ
ಹಲೋ
ನೀ ಮದ ನಳೆ
ಹಲೋ
ಮಾಡಲಿಲ್ಲ ಒದತ್ತಾರ ನಾ ಮಾಡಿಲ್ಲ ಬ ಹೋಗಮಿ ಅದ್ರಲ
ಸಾ
ನಿ ನೀ ದೂ ದೂರೋ
ಹಾ ಆ
ಇ ಸ
ನ ನಾ ಹಾನ ಕನ್ನಡ ಕ್ಲಾಸ್ ಹೋಗಲ್ನಾ
ಆಗಾ ಹಣಕ್ಲ್ಲ ಬರಲಾ
ಒಂಬತ್ ನಾಳ
ಯಾಕ
ಸುಮ್ಮ
ಬರ್ಲಾ
ಸೋಮಂಬಾರ ಲ ಯಾಕನ್ ಕ್ಲಾಸ್ ಗ್ರೇಡ್ ಇಲ್ಲಿಲ್ಲ ಎಲ್ಲಿ ಎಲ್ಲಿ ಎಲ್ಲಿ ಕೊೊಂಡ ನಾನು ತುಂಬಾ ಬಿಸಿಿಟ ತುಂಬಾರು ಯಾರು ಬಿಸ್ಬೇಕ
ನನ ಎಷ್ಟು ದಾಮ
ತೋಂಬಾ
ಹಡ್ತ
ಯಾರ್ ನಿಮ್ ಬಸ್ತಂದಾರ ಏನು
ನಿ ಮದರ್ಪುಲ್ಡ
ನಡಿಗ್ ಯಾರ್ು ತಂದಾರ
ನಮ್ಮ ಎತ ಹ ವಾ ಹಾ ಬಂದ ಹ
ಬಾರ ನಾವ್ ಹೊಂಟಿ ನೋಡು ಹ್ಮ
ಇಗಲ್ಲ
ಇದು ಬಾಾರ ಮತ್ತ ನಿಿನಬಲ್ಲ ಎಲ್ಲ ಹ ನಿ ಹ ಹ
ನಾಕು ಬಿಸ್ಟ್ ಕೊಡ್ತಿದನಲ್ಲ ಅವೇ ಅವ ನಾಕಲ್ಲ ಯಾಡು ಕೊಟ್ಟಿದಿದ್ದೀ ಒಂದು ತಿ ಜ ಡಿಡಿಡಿಡಿಡಿ ಎ ಸ ಇದಯ ಹ್ಮ ಹ್ಮ
ರ
ಈಗ ಮೂರು ತಿದಾನ ಮೋ ಆಾಶೀರ ಕಾರೆ ಅಂತ ತಿನಿ
ಎ ಹ ಹ
ಮ ರೆಡಿ ಫಿಸ್ ಸಂ ಅನಂಗಿ ಇಲ್ಲರ್ ತಂದರೆ
ನಾನನುತ ನಿ ಚತ್ರ ಕೊಡ ನಿ
ನನು ಲೀಲಾ ನಮ್ಮ
ಶಾ ತುಳ ಆಗಿಲ್ಲ ಹಾ ಹಾ ಹ್ಮ ಹ ಲ್ಲಭ ಜಿ ಬಾರ ಹೊಸ ಲಗ ಈ ಕೆಸ ಆತತ್ತು ನೆಟ್ವರ್ಕ್ ಇದಲ್ಲಿ ಬಾರ ಬ ಬ ನಗ ನಗ ಸಾಮನ್ ಕೂಡ ಹ್ಮ
ನಲ್ಲಿಿದರಕ
ಹ್ಮ
ಟ್ಟ ಅನುಂತ ಪಟ್ಟತನ ತೋರ್ಸ ಇದ್ರಾಗ ಏನ್ರೆ ಬಾರಿ ಗಘಂಜಾಪಂಜ
ಹ ಇಲ್ಲ ದಾ ಇದು ಇದು ಕೊತ್ತದಾ ಅದನ್ನಿ ಪೀಟಿ ಮೇಡ ರಾಮ ಮೇಡಪಟ್ಟಾ ಹಾ ಇರ ಕ ಮಾಡಿದ
ಇ ಮಾಡ
ಸ
ಮ
ಮತ್ತೆ ಏನ ಹಾಗ ಎಂದ ಅ ಮಾಡ ಉಂಡಾಡಿದೇನುೋ
ಬಗೆ ಬ ನ ಈ ಹತ್ತುಕಳಗೆ ತ
ಹ
ನ
ಹ ಹ ಪ್ರಚವಲ್ಲ ನ ನೀ ನವಾಜ ಸಗ ಕೆ
ಅವ ಯ ಯಾವ್ದ ಯವರು ಗುಡಿ ಹೋಗಿದೆ ಅಂತ ಹಡ್ಕೊಂಡಿ
ನಮ್ಮ ಏನೂ ಇಲ್ಲ
ತಿ ನಾನುನ್ನ ತಂದೀನೇನು ಮಾತಾಡ್ದಿಲ್ಲ
ಜಗೇಂದ ಹಾಗ ಜಗ ಕೇಳ ಮತ್ತ ಏನತಿ ಉಟಾಗ ಹ
ಕ ಬಕ ತಲಣೆ
ಈ ಬ ಸರಿ
ಹಸತ
ಹ್ಮ ಹ ಹಾ ಇ ವಾಸ ಎಲ್ಲ ಮಾತಾ
ಪತ್ತು
ಹನ್ರ ಇ ಇಲ್ಲ ಅವಶ್ಯ ಕೇಳ ಯ ಕ ಹ್ಮ ಬಟ್ಟಿ ಬಾ ಬ
ಮಾತ್ತ ಸ ಹತಾ ಹಾಂ
ಹಲ್ಲ
ಹಾಗ ಕ್ಯರಿಟರ್ ಜಡಿ ಅದ ಆ ಲಂಡ ಕ ಬ ಕ ಬಳ
ಯ ಜಗ್ಯಾಕ ಬಂದಾನ ಜಗಯಕ್ ಬಂದಾನ ಜನ ಜಗ ತಕಿ ಜಲಿ ಏ ಸೀತ ಮಾತಾ
ಯಾರು ಬಂದಾರಾ
ನಿಾ ನಲ್ಲ
ತರುಪ ನಮ್ಮದೇವಾ
ಈ ಅ ಅತ
ಇತ್ತನ್ ಹಾಂಟನಿಯರ
ಶದ ಷ
ಎಂಬ ಜಲ್ಲ
ಏನ ಇಲ್ವಾ ಟೈಮ್ ನೋಡ ಟೈಮ್ ಎಷ್ಟ ಆಗ್ಯದ ಟೈಮ್ ಆಗ್ಯದಕ್ಕ ಇಡುವ
ಗರಂತ ಕುಡತಿ
ಎ ಮಾಡ